ನೋಡ ಮಾಡಿ ನೋಡಪ್ಪಾ
ಏನ್ ಮಾಡ್ತೇವೆ
ಸುಮ್ ಮಾನಕೋಂಡ ನೋಡ
ಮಲ್ಕೊಂಡ್ ಇಷ್ಟು ಬೇಗ ಮಲ್ಕೊಂಡದ್ದ ನೈಟ್ ಆಗಿ ಇನು
ಹಾ ಈಗ ಕಣ್ಣಿಗೆ ಬ ಬಿಟ್ಟದ
ಗಾಳಿ ಬಿಟ್ಟಿದ್ದಾನ ಯ ತರಗ ಕೋಲ್ಡ್ ಗಾಳಿಿನ
ತಂಪಾಗಿದೆ
ದ ಹ್ಮ್ ಮತ್ತೆ ಏನ್ ಸಮಾಚಾರ ಬಾಳ ಜನ ಆದ್ಮೇಲೆ ಕಾಲ್ ಮಾಡಿದ್ದೆ.
ಬಹಳ ದಿನ ಆಯ್ತ್ ನೋಡಪ್ಪಾ ಎಕ್ಸಾಮ್ ಮಾಡವಲ್ಲ.
ಹ್ಮ್ ಏನಪ್ಪಾ ನೀ ಎಲ್ಲ ಮರ್ದ ಬಿಿಟ್ಟಿದೆ ಅವವಾಗೆಲ್ಲ ನ.
ಎಲ್ಲಾ ಪವು ಅಲ್ಲಿ ಮರೆಯ ಮು.
ಎಲ್ಲಲ್ಲ ಮರ್ಬಿಟ್ಟ ನೀನು ಸುನೆ ಹೇಳ್ತಿದ್ದೆ ಅಷ್ಟೆ.
ಇಲ್ಲಪ್ಪಾ ಯಾ. ಮರಿಮ್ ನಿಮ್ಗೆ ಹೆಂಗ ಮರಿತಿೀವಿ.
ಎಲ್ಲ ಮರ್ತಿದ್ಯಪ್ಪಾ ನೀನು ಸಳ್ ಸುಳ್ಳುಳ್ತಿದ್ಯಾ
ಹ. ಮರಕ್ ಆಗಲ್ಪಾ. ಹಂಗ ಒಳ್ಳೆ ಒಳ್ಳೆ ಹ ಹುಡುಗ
ಮತ್ತೆ ಫೋನ್ ಹಸ್ತ ಅಲ್ಲ ನೀನು.
ಹಸ್ತೀಿನ ಅವಾಗವಾಗ. ಹ ಕೆಲಸರ್ ಹತ್ತಾವಲ್ಲಾ.
ಹ್ಮ್.
ಇದು ಇದು ಮನ ಅಂದ ಕಟ್ಟದಕ್ಕೆ ನೀರ್ ಹೊಡದ ಗಾಡಿ ಮೇಲೆ ನೀರ್ ತರದ ಇರ್ತದಲ್ಲ.
ಹ್ಮ್.
ಅವವು ಕೆಲಸರ ಅದಕ್ಕೆಸುಲ್ಲ ಆಯಚಿಲ್ಲ ನಾನು
ಹೌದಾ. ಗಾರ ಬ ಚಲ್ತ ನ. ಮತ್ತೆ ಎಲ್ರುೂ ಎಲ್ರು ಆರಾಮದ್ರ
ಹ್ಮ ಎುವ ಆರಾಮ ನೋಡ ಎಲ್ಲಾರು ಬರ್ತಾರಕ್ಕ ಎಕ್ಸಾಮ್ಗೆ ಮ ಹ್ಮ್ ಮಿ ಪೇಪರ್ ಕಂಜಾಾನಾನ ಸಬಿ ಹೋದಿ ಬೈಕ್ ಮೇಲೆ
ಹ್ಮ್ ಹ್ಮ್
ಹೋಗಿ ಬರ್ದೀವಿ ಆ ಮಧ್ಯೆ ಬರತ್ ಇದು ಮೋರಮ್ಮದಲ್ಲ ಅವಾಗ ಸಾಬು ಕಟಿಂಗ್ ಮಾಡಸತೇತ್ ನಂದ ಅಲ್ಲಿ ಕಟಿಂಗ್ ಕಟಿಂಗ್ ಮಾಡ್ಸ್ಯ ಬಂದ್ವಿ
ಹೌದಾ ಅವನ್ ಆರಾಮಿದಾನ ಏನಪ್ಪಾ ಸಾಾಗು ಫೋನ್ ಹಸಲ್ಲ
ಹೌದು ಅವ ಎಲ್ಲಾ ಅದ್ ಅಂಗಡಿ ಬಿಸ್ನೆಸ್ ಅದ ಅಂಗಡಿಯ ಆಗ ಇರ್ತ ನಾವ್ ಇಲ್ಲಿ ಕಾಲು ನೀರ್ಲ ಅವನು
ಹೌದಾ ಯಾವ ಅಂಗಡಿದೆ ಒಂದು
ಕಿರಣ ಅಂಗಡಿ
ಹೌದಾ
ಹ್ಮ ಅವನೇ ಕೊಡ್ತಾನ ಅ
ನೀನ್ ಏನ್ ಮಾಡ್ತೀಯ
ನಾ ಇದೇ ನೋಡು ಯಾವ್ದನ್ ಹೊಲ ಮನೆ ಕೆಲ್ಸ ಇದು ಮನೆ ಕಟ್ಟದ ಇದ್ರ ನೀರ್ ಹೊಡ್ಯದ
ಹೌದಾ ಎಷ್ಟಿದೆ ನಿಮ್ದು ಎಷ್ಟ ವಲ
ಹೊಲ ಒಂದು ಎಂಟತ್ತು ಹತ್ತಕ್ಕ್ರ ಅದೇ
ನಿಮ್ದೇನ ಅಷ್ಟು
ಹ್ಮ
ಏನಪ್ಪ ಪಾ ನೋಡಪ್ಪ ನಮ್ ಜಮನಿ ಎಲ್ಲ ಕಣು ನನ್ಗೆ
ನಮ ತಾತ ಅಜ್ಜಿಗೊಂದು ನಾವು ಕೇೇಕ್ರೆ ಇದೆ
ಹ್ಮ್
ನಮ್ದೊಂದ್ ಐದ್ ಆರು ಎಕರೆ ಇದೆ
ಹೌದಾ
ಹ್ಮ್
ಇನಪ್ಪಾ ನನಗ ಏನು ನನ್ನ ಕೂಡ ಜಮೀನೇ ಇಲ್ಲ ಏನ್ ಮಾಡ್ತ ನಿಮಗು ನಿಮಗೂ ಪಾಡ ಅಷ್ಟೊಂದು ಜಮೀನ ಇದೆ ನಮಗೆ ಜಮೀನೇ ಇಲ್ಲ ಇತ್ತು ನನ್ನ ಮಕ್ಳು ನಮಗೂ ಒಂದೆರಡು ಎಕರೆ ಜಮೀನುಿತ್ತು ಅದು ಅವಾಗ ನಮ್ ತಾತ ಇನ್ನೊಬ ನಮ ತಾತ ಅ ಅದು ಎಸ ಎಲ್ಲ ಮಾಡ್ಕೊಿರ್ಲಿಲ್ಲ
ಹ್ಮ್ ಅವ್ರಬ್ ಹೋಯ್ತೆನಾ
ಜಗ ಮಾಡಗೇಶ ನನ್ನ ಮಕ್ಕಳು ನ ಜಮೀನ ಕಿತ್ಕೊಂಡ್ಬಿಟ್ರು
ಅವಾಗ ನಿಮ ತಾತ ಇದ್ದಾಗೆಸಕ್ಲೆ ಮಾಡ್ಸದಿತ್ತು
ಹ ನ ತಾತ ಎಲ್ಲಾ ಇದ್ದ ಎಲ್ಲಾ ಸ್ಟಾಂಪ್
ನಮ್ದನ್ ಮೂರ್ ಎಕರೆ ಆಗಿ ಆಗ ಇ ಒಂದು ಸೆವೆನ್ ಏಟ್ ಇಯರ್ಸ್ ಆಯ್ತ
ಏನ್ ಮಾಡ್ತಯಪ್ಪಾ ಒಂದ್ ಉಂಡ್ದುೆಲ್ಲ ತಿಿಂದಲ್ಲ ಎರಡು ಎಕರೆ ಜಮನಿಸ್ ಮಾಡ್ಬಿಟ್ಟೆ ಮಳು
ಪದಂತನ ಹೆಂಗಂದ್ರೆ ಇ ಒಳಿ ಅದಲ್ಲ
ಹ್ಮ್
ಹೊಳಿ ಬಾಜೆ ಇತ್ತು ಹೊಳಿದ ಒಂದ್ ಹೊಲ ಬಿಟ್ರೆ ಬಾಜಿನ ಇತ್ತದ
ಹ್ಮ್
ಹೊಳಿಬೋದು ಎತ್ತು ಮುಂದು ಮ ಪೈಪ್ಲೈನ್ ಪೀಪ್ ಲೈನ್ ಮಾಡ್ಸ್ರ ಇಪ್ಪತ್ನಾಕ ಗಂಟೆ ನೇ ಇರುತ್ತಿದ್ದು
ಹ್ಮ್
ಎಲ್ಲ ರಕ್ಕ ಕೊಟ್ಟಿ ಅಸಲ ಮನುಷ್ಯೊಟ್ಟಿಗೆ ಮಂದಿ ಹೆಂಗ ಹೆದರ್ರ್ತಲ್ಲ ಅಡ್ಡ ಬುಡ್ಡ ಮುಂದ ಅವನಿಿಗೆ ಆ ಹೆಸರು ಮಾಡ್ಸ ಅವನಿಿಗೆ ಕುಡಡ್ಸಿ, ಬಿುಟ್ಟಿಗೆ ಎಸಿಂದ ಯಾಕು, ಮಾಡತಿ ಅಂದ್ಗೆ, ಎಷ್ಟಿಂದ ಅವ್ನಿಗೆ ಎದ್ರ ಎದ್ರರು ಹಚ್ಚಿ ಬಿಟ್ಟಾರ, ಅವ ಕುಡದಗೆ. .. ಅಂದ್ರೆ, ಮಾಡಲೋಡು, ಹೋಗಿ, ಬಿಡು, ಅಂತ ಅಂದ, ಅಂತವ. ...
ಹ್ಮ ...
ಅದು, ಎಲ್ಲ ತಿದಾನ ರೊಕ್ಕ ಕೊಡ್ದಾನ, ಓಸ್ ಕೊಟ್ಟ. ...
ಏನ್ರೀ, ಸ್ಕೂಲ್, ಬಸ, ಅದೇ, ಅಲ್ಲ, ಕಾಟುಬೇಕ? .. ಎಲ್, ಬಂದ್ ಹಾಗಗಿದ್ರಿ ಅದು ಓಡದಾಗಲ್ಲ. ... ನ್ಲ್ಯತ್, ಒಗೋ. .. ಕೇಳಪ್ಪ ಇಲ್ಲಿ ನಮ್ಮೂರಲ್ಲಿ. .. ದೊಡ್ಡ, ಮನಸು, ಅಂದರೆ, ಗೌಡರು ಮಾತಡ್ತಾ ಇದ್ರಲ್ಲಾ!. .. ಗಿರಿಯಳ ಯಾರೇ ಮಾತಾಲಿ ಅವ್ ಗೌವ ಕೊಡ್ಬೇಕು ರಿಟಾನ
ಏನ್, ಎಕ್ಸಾಮ್ದ, ಏನು, ಅಂದ್ರ ಏನೂ. ..
ಹಾ, ಒಂದು, ಯಾವ್ದೋ, ಒಂದ ಜಾಬ್ ಆಗಿತಿಲ್ಲ ಅಂದ್ರೆ ಹೌದು ಆಗಿದ್ರಿ ಅಂದೆ ಓಡದ ಆಲಿಲ್ಲಾ. ..
ಹ್ಮ್, ಹ್ಮ್. ...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
ಮೊನ್ನೆ, ಯಾವ್ದ ಪೋಲಿಸ ಬಿಟ್ರ ಅಂತ. .. ತಾನ ..
ಬಿಟ್ಟಿದ್ದಾರೆ, ಹಾಕೋನೆ ಹೈಟಿಗೆ, ಹೋದಲೈ, ನಿಮ್ದು ಜಾಬ್ ಆಗುತ್ತೆ ಓದದು ಚೆನ್ನಾಗಿದೆ, ಪರ್ಸು. .. ಎಲ್ಲಿ ನಿಂದು ..
ಹೌದ, ಇದು ನೋಡು,, ಎಲ್ಲಾ ಓದೋದಿಕ್ಕೆ ಕೊಡಬೇಕಾ ಎಲ್ಲ. ..
ಇರುತ್ತೆ, ಒಂದು, ಬೆಳಿಗ್ಗೆ ಒಂದ್ ಏನಿಲ್ಲ! ಒಂದ್ ನಾಲ್ಕ್. .. ಕ್ಲಾಸು, ತಕೋ, ದಿನ ನಾಲ್ಕಕ್, ತಾಸು ಕ್ಲಾಸ್ ಕೇಳ ಕ್ಲಾಸ್, ಇದೆ ನೋಟ್ಸ ಅ ಆದ್ರ ನೋಟ್ಸ್ ಕೊಡ್ತೀನೀ ನಾನು ಕೋಚಿಂಗ್, ನೋಟ್ಸ್. ...
ಹ್ಮ, ಹಾ. ಹಾ. .
ಹೋದ್, ಐಟ್, ಇದೆ ಪರ್ಸನಾಲಟಿ, ಚೆನ್ನಾಗಿ, ಇದೆ ಯ, ಕಷ್ಟ ಇರೋದೆ ಎಲ್ರಿಗೂ ನನ್ಗೂ, ಕಷ್ಟ ಇದೆ ನಿನ್ಗೂ ಕಷ್ಟ ಇದೆ ಕಷ್ಟ. .. ಕಷ್ಟ, ಅಂದ ಬಿಡಕ್, ಆಗುತ್ತಾ ಕಷ್ಟಾನ, ಎತ್ತಿಕೊಂಡು ಇರಬೇಕು ಅಷ್ಟೇ? ...
ಹೌದೌದು ..
ಮಾಡಕ್ಕ. ..
ಹೊಸ ದೀನಾ, ನಾ. ...
ಹಾ ..
ಹಾ. .. ಹ, ಸೀಡ, ಸೀಡ, ಚಿತ್ತಾಲ. ...
ಹಾ, ಹಾ. ...
ಏನು, ಸಮಾಚಾರ. ..
ಹೌದಾ. ...
ಹ್ಮ, ಕಾಲ ಇದ್ದ್ರೆ, ಯಾವಾಗಾನ ಮತ್ತ, ಬಡ, ಹ ನೋಡ. ....
ಸೌಂಡ್, ಯಾಕೋ, ಗುರು, ಗುರು, ಗುರು, ಕೇಳಿಸ್ತಾ ಇತ್ತಪ್ಪ, ಸೌಂಡ್. ..
ಇದು, ತಾಲಿಭಾನು, ಹಾಂಗೆ, ಸೌಂಡ್. ..
ಯಾಕೆ ಸೌಂಡ್ ಸ್ಪೀಕರ್ ಏನಾಯ್ತುಾನ ಸೌಂಡ್ ಕಲಸ್ ಚೆನ್ನಾಗಿ್ ಬರ ಮರಿ
ಹೌದು ಸ್ಪೀಕರ್ ಇ ಪೂರಾ ಸಲೋ ೋನ ಎಲ್ಲ
ಹೌದಾ ಏನ್ ಕೆೇಸ ಇಲ್ಲ ಅಂದ್ರೆ ತುಂಬಾ ನಿಧಾನವಾಗಿ ಗುರು ಗುರು ಗುರು ಕೆಲ್ಸಾ ಇದ ಸೌಂಡ್ ಹಾಗೆ ಮಾತಾಡು ಏನ್ ಪರವಾಗಿಲ್ಲ
ಕೆ ಕೆ
ಹ್ಮ್ ಮತ್ತೆ ಕಟ್ ಮಾಡ್ಬೇಡ ಅಷ್ಟೆ ಮಾತಾಡ ಕಂಟಿನ್ಯೂ ಮಾಡು ಹೌದಾ ಅಂದ್ರೆ ನಿಮ್ಮ ಜಮೀನಲ್ಲಿ ಇವಾಗ ಎಲ್ಲಿಂಗ ಅವನು ಅಲ್ಲೇ ಹಾಸ್ಟೆಲ್ ಅಲ್ಲಿ ಇರೋದು ಇನ್ನುೂ ಬಂದಿಲ್ಲ ಅವನು
ಎಲ್ಲಿ ನಿಮ್ಮ ಅಷ್ಟಲ್ಲೇ
ಇಲ್ಲಿಿಲ್ಲ ಅವ್ನ್ ಬೇರೆ ಅಷ್ಟು ನಂದ ನಂದ ಬೇರೆ
ಹ, ಬೇರೈಪಾಣಿ. ..
ಹ್ಮ, ಇಬ್ಬರು, ಹೇ, ಅವನು, ಕೋಚಿಂಗ್, ಮಗ್ಗಿಸಿಕೊಂಡು, ಬಂದಿದ್ದಾನೆ. .. ಫೊಂಡ ಚೆನ್ನಾಗಿ ಓ್ತಿದೆ ನಮ್ಗೆ ಇವಾಗ ಟೈಮ್ ಇಲ್ಲ ಇಲ್ಲಿ ಊರಲ್ಲಿ ಅಪ್ಪ ಅಮ್ಮ ಇಬರೇ ಅಲ್ವಾ ಅದಕ್ಕೆ ಯಾರಾದರು್ದ್ರೆ ನಾನು ಹೋಟೆಲ್ಲ್ಲಿ ಇರ್ತೆ ಅಪ್ಪ ಅಮ್ಮ ಇಬರೇ ಇರೋದಿಲ್ಲ ಊರಲ್ಲಿ ಮತ್ತೆ ಅವ್ರಿಗೆ ಎಲ್ಪ್ ಮಾಡ್ಬೇಕು ಹೊಲ ಕೂಡ ನಾಲ್ಕಕ್ ಎಕರೆ ಹೊಲ್ಲ ಇದೆ ಅವ್ರ ತಲೆ ಮತ್ತೆ ಆಗಲ್ಲ ಇವಾಗ ನೋಡಿ ಮೂರ್ ಎಕರೆ ನಾವೇ ತಗಂದಿವ್ ಬೇರವ್ರಿಗೆ ಯಾರಿಿಗೆ ಕೂಲಿ ಹಳೆ ಆಚ್ಚಲ್ಲ ನಾವೇ ಎಲ್ಲಾ
ಹ್ಮಪಚ್ಚ ಮ
ಹ್ಮ್ ಮೂರ್ ಎಕ್ರ ನಾಳೆಸ ಮಾಡಿ ಆಯ್ತ್ ನಾಳೆ ಒಂದ ಎಕ್ರೆ ಇದೆ ಇನ್ನೊಂದು್ ಲಿ ಅದೊಂದು್ೇಕ ನಾೆ ಆರ್ತ ಮಾಡ್ಕೊಂಡ ಬರ್ಬೇಕು
ಹ್ಮ ಹ್ಮ್
ಹ್ಮ್
ಅ ಅ ಕಂಪ್ಲೀಟ್ ಆಯ್ತ ಮಾಡಿ ಬತೆ ಮತ್ತೆ ಸಿಕ್ಕಿದ
ಹಾ ಅದಕ್ಕೆ ಮಳೆ ಬಂತಂದ್ರೆ ಇವಾಗ ಮೊರಾಮಲ್ಲಿ ಬರುತ್ತೆ ಮಳೆ ಒಂದ್ ನಾಲ್ಕ್ ದಿನ ಕಂಟಿನ್ಯೂ ಇರುತ್ತೆ ನಾಲ್ಕ ಐದು ದಿನ ಮಳ
ರ ಬರ್ಬೋದು
ಹ್ಮ ತುಂಬಾ ನಿಜ ಏನ್ ಮಾಡತ್ತೆ ನೋರಮ್ಮಲ್ಲಿ ಇರ್ತಾನ ಮಳೆ ಮಯೆ ಮಾತ್ರ ಕಂಠ ತ್ತ ಮರಮಲ್ಲಿ
ಅ ಇಲಗಷ ಬ
ಹಾ ಇಲ್ಲಿ ಕೂಡ ಫಿಕ್ಸ್ ಬ ಫಿಕ್ಸ್ ಬರ ಬರತ್ತೆ ಮಳೆ ನೀ ಹೇಳ ಏನ್ ಹೇಳ್ತೀಯ
ಹೌದೌದು ನಮ್ಮ ಊರಲ್ಲಿ ಇದು ಹೆಜ್ಜೆದತ ರಾಗಿ ರಾಗಿ ಕಂಗ
ಹ್ಮ್ ಹ್ಮ್ ಹೌದಾ ಹ ಸೇಮ್ ನಂಬಲ್ಲಿ ಬಿ ಅದೇ ಮೋರಮ್ಮಲೆ ಊರೆಲ್ಲ ಗಲೀಜ ಆಗ್ಬಿಡುತ್ತೆ ಹಾ ತುಂಬಾ ಗಲೀಜು ಹಾ ಹೌದೌದಪ್ಪಾ ಅವನ ಏನೋ ಎನಸ್ತಾ ಇತ ಒಂದೇನಂತ ಒಂದ್ ನಿಜ ಹೌದೌ ಬೈಗ್ ತಗಂದಿದ್ದಾನ ಅವನು ಇಲ್ಲ ಅವರು ಅವ್ರು ಅಜ್ಜಿ ಊರಲ್ಲಿ ಇರೋದ ಅವ ಇಲ್ಲಿಲ್ಲ ನಮ್ಮೂಊರಲ್ಲಿ ಅವನು ಹಾ ಅಲ್ಲೇ ಅಲ್ಲೇ ಅವ್ರು ಅಜ್ಜಿ ರಲ್ಲಿದ್ದಾನ ಅವನು ಹಾ ಡಿಗ್ರಿ ಏನು ಏನು ಬಿ ಎ ಮಾಡಿದಂತ ಡಿಸ್ಕೌಂಟಿನ್ಯೂ ಮಾಡಿದಾನ ಡಿಗ್ರಿ ಹಾ ಡಿಸ್ಕೌಂಟ್ ಏನ್ ಮಾಡಿದ ಅವನು ಏನಪ್ಪಾ ಏನಾಗದಲ್ಡಿಸ್ ಏನ ಏನೋ ಮಾಡ್ತದಾನ ಅಲ್ಲೇ ಏನ್ ಕೆಲ್ಸ ಮಾಡ್ತಿದ ನನ್ಗೆ ಗೊತ್ತಿಲ್ಲ ಕೆಲ್ಸ ಮಾಡ್ತಾದಟಲ್ ಹ್ಮ್ ಏನ್ಂತ ಏನ್ ಅವನು ಕೂಡ ನ ಮೊದ್ಲ್ ನಂಬರ್ ಇರ್ತಿವ ಅವ ನಂಬರ್ ಇಲ್ಲ ಇಲ್ಲ ನಂಬರ್ ಇದೆ ಯಾಕ ಅವನ್ ಅವ್ನ್ ಫೋನು ಬೇರೆ ಬೇರೆ ಇರ್ಬೋದು ಅವನತ್ರ ಫೋನು ಇವಾಗ ಮೊದಲ್ ಮೆಸೇಜ್ ಮಾಡ್ತಿದ್ದ ಅವಾಗ ಏನ್ ಫೋನ್ ಇಲ್ಲ ಏನೆಲ್ಲ ಹೌದೌದು ಹೌ್ದದು ಹೇಳ್ದ ನನಗೆ ಹೇಳ್ದನೆ ನಾನು ಅಲ್ಲೇ ಬೆಂಗಗಳೂರಲ್ಲಿ ಇರೋದು ಕೆಲಸ ಮಾಡ್ತೇನೆ ಅಂತಂದ ಹ್ಮ ಬೆಂಗಗಳೂರಲ್ಲೇ ಅವನು ಇರೋದು
ಹ್ಮ ಹೌದ ಹೌದು ಹೌದು ನಿಜ ಎಲ್ಲೇ ಕೆಲಸ ಮಾಡ್ತಾರ ನನ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದಾ ಹ್ಮ್ ಹ್ಮ ಸರಿಪ ಒಂದ ಕಾಲ್ ಬರ್ತದೆ ಆಮೇಲೆ ಕಾಲ್ ಮಾಡ್ತೇಯ